ಹಲೋ ರಾವಲ ಆರಾಮ
ಹ್ಮ ಆರಾಮ್ ನೋಡ್ರಿ ಮಲ್ಲವರ ನೀವ್ ಆರಾಮ
ನೀ ಆರಾಮ ಹಾ ಆರಾಮ್ ನೋಡಿ
ಹ್ಮ್ ಊಟ ಆಯ್ತು ನಾವು ಹಂಗ ಹೆಜ್ಜೆ ಹಾಕಲು ಬಂದಿದ್ದೇವೆ ಇಲ್ಲೇ ಊಟ ಆತಲ್ಲ
ಎಲ್ಲಿ ಮೇಲ್ ಮೇಲ್ಗಡೆ
ಹಾ
ಹ ಇಳೆ ಹೊರಗಡೆ ಬಂಡೆದೇವೆ ಊಟ ಏನ್ ಮಾಡಿದ್ದಾರೆ ಇವತ್ತೇ
ಊಟ ಇವತ್ತು ಚಪಾತಿ
ಚಪಾತಿ ಹ್ಮ್
ಹ ಮತ್ತೆಬ್ಬ ಆಲೂಗಡ್ಡೆ ಪಲ್ಲೆ ಮತ್ತೆ ಕಾಳು
ಕಳ್ಳು ಹಾ ಹಾ
ಹ ಅನ್ನ ಸಾರು ಉಪ್ಪಿನಕಾಯಿ ಇವೆಲ್ಲಾ ಮಾಡಿದ್ವಿ ನೋಡಪ್ಪ
ಮಾಡಿದ್ವಿ ನೋಡಪ್ಪ ಚೆನ್ನಾಗ ಮಾಡಿದ್ರೆ ಊಟ ಎಲ್ಲಾ ಇಲ್ಲ
ಅನ್ನ ಸ್ವಲ್ಪ ಮಜ್ಜ ಆಗಿತ್ತು
ಹ್ಮ
ಸಾರ್ ಏನ ಅಷ್ಟು ಇದಾಗಿದ್ದಿಲ್ಲ ಇದು ಅಂಗನವಾಡಿ ಶಾಲೆ ಆಗ ಇರ್ತತ್ತಲ್ಲ ಅನ್ನ ಸಾರ್ ಹಂಗಗತ್ ನೋಡಪ್ಪ
ಹಾ ಹಾ ಒಟ್ಟ ಹಳ್ಳಿ ನೆನಪು ಮತ್ತ ಹೊ ನೆನಪು ಅಂತಾನ
ಹ್ಮ್ ಏನ್ ಮಾಡ್ವ ಬಿಡೋ ಎಲ್ಲಾ ರೇಷನ್ ತಂದ್ ಕೊಡ್ತಿೀವಿ ಎಲ್ಲಾ ತಂದ್ ಕೊಡ್ತಿೀವಿ ಚಂದಾಗಿ ಅಡ್ಗೆ ಮಾಡಿ ಕೊಡವಲ್ರ
ಮತ್ತತ್ ಹೇಳ್ಬೇಕಕ್ಲ್ಲ ಅವ್ರಿಗೆ ಹಿಂಗಗ್ಯತೆ ಅಂತಂದು ಹೇಳಿದ್ರೆ ಅವ್ರು ಏನಂದ್ರು
ಅವ್ರ ಏನ್ ಹೇಳಿದ್ರುನು ಆಯ್ತ್ರಿ ಮಾಡ್ತವ್ರಿ ಆಯ್ತ್ರಿ ಮಾಡ್ತಿವ್ರಿ ಆಯ್ತ್
ಆಯ್ತ್ರಿ ಮಾಡ್ತವ್ರಿ ಆಯ್ತ್ರಿ ಮಾಡ್ತಿವ್ರಿ ಆಯ್ತ್ಇದೊಂದ್ರಿ ತಪ್ಪಂದ ಆಟ ಸು್ನೆ ಹೇಳ ಕೈ ಬಿಟ್ಬಿಡ್ತಾರೆ ಮತ್ತೆ
ಹ ಒಂದ್ಸಲ ತಾಟೊಳಗ ಹುಳ ಬಂದ್ರು ನಾವವು ಸುಮ್ನೆ ಉೊಂಡಿವವಿ
ಅವ್ರರಿಗೇಏ ಒಳಬಸತದನ ಉುಂಡ್ರಿ ಅಂತಂದ್ರಲ್ ಅವು
ಹ್ಮ ಹೇಳಲ್ರರಿ ಇದೊಂದ್ಸಲ ಇದಾಗೈತಿ ನಿಮ್ಮ ಮೇಲ್ ಮೇಲ್ವರ್ಗದಾಗ
ಮೇಲ್ವರ್ಗದ ಗುರುಗಳಿಗೆ ಹೇಳಬೇಡರೆ
ಹಂಗ ಹಿಂಗ ಅಂತಂದ್ರು ಹಂಗಾಗಿ ಹ ಇದೊಂದ್ಸಲ ತಪ್ಪಗೈತಿ ನಾವು ತಿದ್ಕಂತೀವಿ ಹಿಂಗ್ ಮಾಡ್ಬೇಡ್ರಿ ಅಂತ ಅಂದ ಹೇಳಿದ್ರು ಆಯ್ತ್ ಬಿಡ್ರಿ ಅಂತ ಹೇಳಿದ್ವಿ ಅವ್ರ ಆದ್ರೂ ಕೂಡ ಹ
ಮತ್ತೆ ಅದೇ ಕೆಲ್ಸನ ಏನಾದ್ರು
ನಮಗೂ ಹೇಳಿಿ ನಮಗು ತಿಲಿ ಕೆಟ್ಟ ಹೋಗ್ಯತೆ ಅವ್ರಿಗೆ
ಹ ಅದ ಇರದು ನಾವವು ಸ್ವಲ್ಪ ದಿನ ಇದ್ದೀವಿ ಹಂಗಂದ್ರೆ ಅರವತ್ತಥವಾ ಒಂದ ಅವ ಹತ್ತೈದ್ ಜನ ಇದ್ದೀವಿ ಅವ್ರಿಗೆ ಇಷ್ಟ್ ಚೆನ್ನಾಗಿ ಊಟ ಮಾಡಕ ಆಗೋದ ಅಂದ್ರೆ ಇ ಒಂದ ಎಷ್ಟ್ ಒಂದೇ ವರ್ಷ ಎರಡನೇ ವರ್ಷ ಒಂದ್ ನಾಲ್ಕನೇ ವರ್ಷ ತಾನ ಇರ್ತಾರ ಅವಾಗ ಹೆಂಗ್ ಮಾಡ್ತಾರ ಏನು ಇವರು
ಏನ್ ಮಾಡ್ತಾರನಾ ಅಪ್ಪ ಅಪ್ಪಾ ನಮಗೂ ಏನು ಹೇಳಕ್ಾಗ್ದ ಬಿಡಕ್ ಆಗ್ದ ನಾವು ಸುಮ್ಮನೆ ನಡಕ್ ಸಿಕ್ಕಂದ್ ವಿಲ್ಲ ವಿಿಲ್ಲ ಒದ್ದ್ಯಾಡಕತಿವ ನೋಡಪ್ಪಾ ಬಸವರಾಜ್
ಹ ಹ ಅದೇ ಊಟನ ಜಾಸ್ತಿ ಕೊಡ್ತಾರವಾ ಊಟನ ಏನೋ ದುಡ್ಡನು ಜಾಸ್ತಿ ಬತದ ಮತ್ತ ಊಟನೂ ಊಟನೂ ಚೆನ್ನಾಗ್ ಮಾಡಲ್ಲ
ನಾಲ್ ನಕು ಸಾವಿರ ರೂಪಾಯಿ ಗಟ್ಲೆ ರೊಕ್ಕ ತಗಂತಾರ
ಹ್ಮ್ ಅದು ಬೇರೆ ಕಡೆಲ್ಲ ಕೇಳಿದರಾ ನೀವು ರಾಯ ಧರ್ವಾ ಇದು ರಾಯಚೂರಲ್ಲಿ ಸ್ವಲ್ಪ ಒಂದ್ ಸೈಡ್ ಇದೆ ಪಿಜಿ ಅಂತ ಇದೆ ಅಲ್ಲಿ ಚೆನ್ನಾಗಿ ಮಾಡ್ತಾರಂತೆ
ಹ್ಮ್ ಬೇರೆ ಕಡೆ ಚೆನ್ನಾಗ್ ಮಾಡ್ತಾರಂದ್ರ ನಮ್ ಕಡೆನ ಹಿಂಗ್ ಮಾಡ್ತಾರೆ ನಮ್ದು ಗಂಗಾವತಿ ಗಂಗಾವತಿ ಆಗಿತ್ತು ನಾನ ಹೋಗ್ಲಿಲ್ಲ ನಾನು ಸುಮ್ನೆ ಇಲ್ಲೇ ಬಂದೆ
ನಾನ ಹೋಗಿಲ್ಲ ನಾನು ಗಂಗಾವತಿ ಅದೇ ಅಗ್ರೀನ್ ಇದು ಖೃಷಿನೇನಾ
ಹ್ಮ್ ಕೃಷಿನ ಅಲ್ಲಿ ಕೃಷಿ ಕಾಲೇಜ್ ಕೃಷಿ ವಿದ್ಯಾಲಯನ ಐತಿ
ಒನ್ನೆ ಸುತ್ತಿನಲ್ಲಿ ಅಲ್ಲಿ ಬಂದಿತ್ತೆ ನಿಮ್ದು
ಹ್ಮ್ ನಂದು ಒನ್ನೆ ಸುತ್ತ
ಹ ಗಾಂಧೀಜಿ ಮಹ ವಿಶ್ವವಿದ್ಯಾಲಯ ಬೆಂಗಳೂರು ಬಂದಿತ್ತು
ಬೆಂಗಳೂರು ಬಂದಿತು ಹಾ
ತೋಟಗಾರಿಕೆ ನಾಾನು ಅದಕ್ಕೆ ಸ್ಪಂದಿಸಲಿಲ್ಲ
ಸ್ಪಂದಿಸಲಿಲ್ಲ ಹ ಮತ್ತ
ಮತ್ತೆ ಅದ ಮತ್ ಅದ ಅದು ಸಿರ್ಲಾರಕ ಮತ್ತ್ ನನಗೆ ಎರಡನೇ ಸುತ್ತಿನಲ್ಲಿ ನನಗೆ ಗಂಗಾವತಿ ಬಂತು ನಾ ಅಲ್ಲಿಗೂ ಕೂಡ ಭೇಟಿ ನೀಡಿದೆ ನನ್ಗೆ ಯಾಕೋ ಹೋಗ್ಲು ಮನಸ್ಸು ಆಗ್ಲಿಲ್ಲ
ಹ್ಮ್ ಏನೋ ಸ್ವಲ್ಪ ಜನ ಇದ್ದಾರಂತೆ ಹ್ಮ್ ನಮ್ ಗುರುಗಳು ಕೂಡ ನಮ್ಗ ಇಲ್ಲಿ ನಮ್ಗೆ ಒಬ್ಬರು ಪರ್ಚಿಯರ ಗುರುಗಳ ಹಾ
ಅವರು ಕೂಡ ಬ್ಯಾಡ ಇಲ್ಲೇ ಇರು ನನ್ಗ ಏನ್ ಬೇಕೆಲ್ಲ ನಾವ್ ಸೌಲಭ್ಯ ಮಾಡ್ತೀವಿ ಬೇಡ ಹೋಗ್ಬೇಡ ನಮ್ಮ ಮಾತ್ ಕೇಳಂದ್ರು.
ಹಾ.
ನಾವ್ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಿತ್ತ ಅವತ್ತು ನಂಗೆ ಇವತ್ ಅನ್ಸಕದೈತಿ ನಾನ್ ಯಾಕಪ್ಪ.
ನಾನ್ ಯಾಕಪ್ಪಾ ಅಲ್ಲೇ ಇರ್ಲಿಲ್ಲ. ಏನೋ ತೊಂದ್ರೆ ಜಾಸ್ತಿ ಕೊಳಕತಾರಂತೆ ಏನೋ ಕೇಳ್ಪಟ್ಟೆಪ ನಾನು.
ತೊಂದ್ರೆ ಅಂದ್ರೆ ಅವ ಮತ್ತೆ ಏ ದೊಡ್ಡವರು ಮತ್ತೆ ಅವರು ಸಣ್ಣವ್ರ ಮಧ್ಯೆ ಅಷ್ಟ ಇರಾವ ಇರಾವ ಅವು ಒಂದ್ ವರ್ಷ ಮಾಡ್ತ
ಒಂದ್ ವರ್ಷ ಮಾಡ್ತಾರೆ ಮತ್ತೇನ. ಹ್ಮ್ ಅತ್ರ ಈಗ ಶಿಕ್ಷಣ ಹೇಗಿದೆ ಅಂತ ಅಲ್ಲಲ್ಲಿ ನಮ್
ಶಿಕ್ಷಣ ಎಲ್ಲ ಸರಿಯಾಗಿ ಇರುತ್ತೆ ಇಲ್ಲಿ ಹೆಂಗೈತಿ ಇಲ್ಲಿ ಹೆಂಗೈತಿ ಅಲ್ಲಿ ಹಂಗ ಇರುತ್ತ. ತ್ತ ಇಲ್ಲಿಯಾರ ಏನ್ ಚಲೋ ಐತಿ ಹೇಳಪ್ಪಾ ಬಸವರಾಜ್ ನೀನೇ ಹೇಳ.
ಹೌದು. ಆದ್ರೂ ಅಲ್ಲಿಕ್ಕಿನ ಏನೋ ಕೇಳಪಟ್ಟೆ ಅಲ್ಲಿ ಗಂಗಾವತಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ. ಕೇಳ್ಪಟ್ಟೆ ನಾನು.
ಗಂಗಾವತಿ ಮತ್ ಚೆನ್ನಾಗಿದೆ ಇಲ್ಲಿಕ್ಕಿನ ನನಗ್ ಅನ್ಸಿದ ಪ್ರಕಾರ ಚೆನ್ನಾಗೇ ಇದೆ.
ಚೆನ್ನಾಗೇ ಇದೆ ಆದ ಏನಂದ್ರೆ ಅಲ್ಲಿ ಮೈದಾನ ಇಲ್ಲ ಆಟ ಆಡಲು ಮೈದಾನ ಇಲ್ಲ. ಸ್ವಲ್ಪ ಇಥಲ್ಲ ದೊಡ್ಡ ಅಷ್ಟ ದೊಡ್ಡಲ್ಲ ವಸ್ತಿ ನಿಲಯ ಇಂತಥದ್ದ ದೊಡ್ಡ ವಸ್ತಿ ಹ್ಮ್ ಹ್ಮ್. ಹ ಇದ ಒಂದು ಸಮಸ್ಯೆ ಇತ್ತು ನಾನು ಆ ವಸತಿ ನಿಲಯಗಳನ್ನು ನೋಡಿ ನಾನು. ಮನಸು ಆಗ್ಲಿಲ್ಲ. ಟಾರ್ಚ್ ಟಾರ್ಚ್ ಆಫ್ ಮಾಡು.
ಹ ಮತ್ತೆ ನಿಮ್ಮಂದು ನಿಮ್ದ ಎಲ್ಲಿ ಆಗಿತ್ತು.
ನಿಮ್ದು ಯಲ್ಲಿ ಆಗಿತ್ತು. ನಮ್ದು ಒಂದೇ ಸುತ್ತು ಎರಡನೇ ಸುತ್ತು ಇಲ್ಲ ಮತ್ತ ಆಮೇಲೆ ಒಂದು ಅದಕ್ಕೆ ಒಂದೇ ಸುತ್ ಸುತ್ತಿನ ಮುಂಚೆ ಒಂದ್ ಬಿಡ್ತಾರಲ್ಲ ಅಲ್ಲಿ ಆ ಸುತ್ತ ಎಲ್ಲ ಸುತ್ತು ನಮ್ದ ಇದೇ ಕಾಲೇಜ ಬಿದ್ದಿದೆ.
ಅಯ್ಯೋ ಹಂಗಾದ್ರೆ ನಿಮ್ಮ ಹಣೆ ಬರ್ದಾಗನ ಇದೆ ಬರ್ದಬಿಟ್ಟೈತೀ.
ಹಾ ಬೇರೆ ಯಾವ್ದು ಬರ್ತ ರ್ ನಾ ಮಾಡಿದ್ದೆ ಈಗ ಹಂಗಂದ್ರ ಏನು ರಾಯಚೂರು ಬರ್ತ ಅಂತಾ ಮಾಡಿದ್ದೆ ನಂದು ಎಂಟ್ನೂರ ಹತ್ತಗಿತ್ತು.
ಈಗ ಬಂದ ನಿಂತೈತೀ ಇಲ್ಲಿ.
ಹಾ ಜಾಡೇಶ್ ಬಿಡು ಅದ್ದನ್ನಾ.
ಹ್ಹಾ ಅದು.
ಅಯ್ಯೋ ನಮ್ ದೋಸ್ತ್ರಿ ಇವ. ನಮ ನಾ ಯ ಯಾರನ್ನ ಮಾಡಿದ್ ನಮ ದೋಸ್ತವ.
ಹ ಅಷ್ಟ ಹೆಂಗದನೆ ಅಂತ.
ಹಾ ಕಸಬರ್ಗ್ ಕಡ್ಡಿ ಮಾಡಿದ್ನಿ ಅದನ್ನ ನಮ್ ದೋಸ್ತ ಬಾಬು ರಾವ್ ಮಾತ್ರೆ ಅಂತ. ಬಾಳ
ಬಹಳ ಉದ್ದ ಅದರ ಅವ್ರು ಬಹಳ ದಪ್ಪ ಇಲ್ಲ ಹಿಂಗಾಗಿ ನಾವು ಕಸಬರಿ ಕಡ್ಡಿ ಕಾನಂಗ ಕಂಡ್ರು ಅವ್ರು
ಹಾ ಹಾ
ಹ್ಮ್
ಅವನು ಜಾಸ್ತಿ ಎಲ್ಲ ಓದ್ತಾನೆ ಜಗ್ಗ ನಮ್ದ ಗಜೇಂದ್ರಗಡ.
ಹ್ಮ್ ಗಜೇಂದ್ರಗಡ ಗಜೇಂದ್ರಗಡ ಕಿನ ನಿಮ್ಗಲ್ಲಿ ಯಾವ್
ಹಾ ಹೆಂಗಲಿ. ಎಲ್ಲಿ ಹಾ ಹೇಳು. ಹಾ ಹಲೋ ಹ ಅಮೀನಗಡ ನೋಡಿದ್ದೀನಿ ನೋಡಿದೀನಿ.
ಹಾ ಹಾ. ಕಲ್ಲಲ್ಲಿ.
ಹ ಹೌದು ಕ್ಯಾಷ್ಟ್ ನಾನು ಹೋಗಿ ಅ ಜಾಸ್ತಿ ನೋಡಿಲ್ಲ. ಒಂದ್ಸಲಿ ನಮ್ಮ ಫ್ರೆಂಡ್ ಗೆಳೆಯರ ಎಲ್ಲ ಹೋಗಿದ್ರು ಗೆಳೆಯರ್ ಹೋದಾಗ ಅಷ್ಟ ಗೊತ್ತಿತ್ತ ನಂಗೆ.
ಹ್ಮ್ ನಾವು ಪ್ರತಿ ಸಲೇ ನಮ್ಮ ಬಾಗ ಬಾಗಲಕೋಟೆಯಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ.
ಹಾ.
ನಾವು ಅಲ್ಲಿ ಇದ್ ಹೋದಾಗ.
ನಾವು ಅಲ್ಲಿ ಹೋದಾಗ.
ಆ ರುಚಿಯನ್ನ ನೋಡಿದೆ ನೀವ ಸಲ್ಪ ಜಲ್ದಿ ಜಲ್ದಿ ಮಾತಾಡ್ಬೇಕ.
ಹಾ ಹಾ ಆಯ್ತ.
ಹ್ಮ ನೀವು ಸಮಯವನ್ನು ಹಾಳ ಮಾಡ್ಬಾರ್ದು.
ಹಾ ಅದೇ ನಾವು ಇವತ್ತ ಓದೋದೇನ ಎಲ್ಲ ಐತಲ್ಲ.
ಹಾ. ಹಾ.
ನ ಅದೇ ನಾಳೆ ಪರೀಕ್ಷೆ ಇದೆಲ್ಲ ಓದ್ ಓದೋದು ಏನು ಇಲ್ಲನ ಅಂತಅಂದೆ. ಹಲೋ. ಹಲೋ.
ಹಲೋ.
ಹೇಳು ಮುಂದೆ.
ಸರಿಯಾದ ಇದ ಇದ್ ಕಡೆ ಬರ್ರಿ ನೀವು.
ಈಗ ಕೆಲ್ಸತ್ತಲ ಸೌಂಡು. ಹ ಕೆಲ್ಸುತ್ತ ನೀವು ಸರಿಯಾದಾದ ಕರೆಂಟ್ ನೆಟ್ವರ್ಕ್. ಹಾ ಆಯ್ತಯ್ತ ಇಲ್ಲೇ ನಮ್ ಕಡೆ ನಮ್ಮ ಹಾ ಹೇಳಿ.
ಪರೀಕ್ಷೆಗೆ ನಾವು ಇಲ್ಲೇ ನಾವು ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ ನಮಗೆ ನಾಳೆ ಸೂರ್ಯ ನಮಸ್ಕಾರದ ಬಗ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ.
ಪ್ರಶ್ನೆಗಳನ್ನ ಕೇಳ್ತಾರೆ ಹ ಹಾ ನಾಳೆ ಈಗ ಏನು ಯೋಗ ಇದಲ್ಲಾ ನಿಮ್ಗ.
ಹಾ ಯೋಗಾ ಯೋಗಾ ಪರೀಕ್
ಹಾ ಯೋಗಾ ಪರಿಕ ಹಾ ಹಾ ಎಶ್
ನೀವು ಮಾತಾಡ್ರಿ ನೀವು ಅಕ್ಕಡಿ ಈಕ್ಕಡಿ ಇದ್ ಮಾಡಬ್ಯಾಡ್ರಿ ನಾಳೆ ಮೂವತ್ ತ್ತು ಅಂಕಗಳಿಗೆ ಪರೀಕ್ಷೆ ಬರೆ ಆರಿಸಿ ಬರೆಯರಿ ಅಂತ ಅವ ಇಂಥವೆಲ್ಲ ಕೊಡ್ತಾರಂತೆ ಮತ್ತು ಆ ವಾಕ್ಯ ಉತ್ತರಿಸಿ ಅ ತಾವು ಒಂದು ಎರಡು ಪ್ರಶ್ನೆಗಳನ್ನ ಕೊಡ್ತಾರಂತೆ ಆ ವಾಕ್ಯ ಉತ್ತರಿಸಿ ಪ್ರಶ್ನೆಯಲ್ಲಿ ಈ ಸೂರ್ಯ ನಮಸ್ಕಾರದ ಕ್ರಮಗಳನ್ನ ಕೇಳ್ತಾರೆ ಅವರು.
ತಾರ ಅವ್ರು. ಈಗ ಹೆಂಗ್ ಬರ್ಬೇಕು ಒಂದೊಂದೊಂದ ಆಗಿ ಇಷ್ಟು ಬರಿಬೇಕಾ ಅದು ಏನ್ ಅಂತಾರ ಅಂತ ನಂಗೂ ಹೆಸರು ಗೊತ್ತಿಲ್ಲ ಈಗ ನಿಮ್ಗ ಏನ್ ಗೊ
ಹಾ ಪ ಈಗ ಪ್
ಈಗ ಒನ್ನೆದ ಏನಪ್ಪಾ ಅಂದ್ರೆ ನಮಸ್ಕಾರಾಸನಾ ಅಷ್ಟ ನಮಸ್ಕಾರ ಅಂತಂದ್ರೆ ಹ.
ಹಾ ನಮಸ್ಕಾರ ಮಾಡೋದು ಎರಡೂ ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡೋದು ನಮಸ್ಕಾರಾಸನ.
ಹಾ
ಹ ನಮಸ್ಕಾರ ಆದ್ಮೇಲೆ ಅಷ್ಟ ಉತ್ಸಾಹಸಣ.
ಮತ್ತೆ ಯಾವ್ದು.
ಹಲೋ ಅಷ್ಟ ಉತ್ಸಾಸನ ಅಷ್ಟ ಉತ್ಸಾಸನ.
ಹಾ ಹಾ.
ಹ್ಮ್ ಅಷ್ಟ ಉತ್ಸಾಸನಂದ್ರೆ ಏನು ನಮ್
ನಷ್ಟ ಉತ್ಸಾಹಸನ.
ಅದ ಹಂಗಂದ್ರೆ ಏನಂದ್ರ ನಿಮ್ಮ ಎರಡು ಕೈಗಳನ್ನ ಹಿಂದಕ್ಕೆ ಬ ಹಿಂದಕ್ಕೆ ಚಾಚಿ ಮೇಲೆ ಎತ್ತಿ ಹಿಂದಕ್ಕೆ ಚಾಚಿ ನಿಮ್ಮ ಎಷ್ಟು ಆಗುತ್ತೆ ನಿಮ್ಗ ಅಷ್ಟ ಹಿಂದಕ್ಕೆ ಬಾಗ್ಬೇಕೇಕ್ ನೀವು.
ಹಾ ಹಾ ಹೌದು.
ಹ ಹಿಂದಕ್ಕೆ ಬಾಗಿದ್ರೆ ನಿಮ್ಮ ಹಿಂದಿನ ಬೆನ್ನಿನ ಗರಿಯಲ್ಲಿರುವ. ಆಹ ನರ ಹಿಡಿದಿದ್ರೆ ಅಲ್ಲಿ ಎಲ್ಲಾ ನರ ಸಡಿಲ ಆಗ್ತಾವು.
ಹ ಹ ಮತ್ ಮೂರನೆದ್ದು.
ಮೂರನೇದೇನಪ್ಪಾ ಅಂದ್ರ ಪಾದ ಹಸ್ತಾಸನ.
ಹಾ ಹಾ ಬಾಗಬೋದು.
ಹ್ಮ್ ಪಾದಾಸ್ ಶಾಸನ ಅಂದ್ರ ನಿಮ್ಮ ಕೈ ಕೈಗಳನ್ನ ಕಾಲುಗಳಿಗೆ ಮುಡಸೋದು ಬಾಗಿ.
ಹ ಹಾ ನಿಮ್ ಕಾಲ್ಪೂರ ಮುಟಡ್ತಾವ ಇಲ್ಲ.
ಹಾ ಮೂಡ್ತಾವ.
ಹ ಹಂಗಂದ್ರೆ ನೀವು ಸ್ವಲ್ಪ ಜಾಸ್ತಿ ಯೋಗ ಮಾಡ್ತರಿ.
ಹಾ ನಾವು ಮಾಡ್ತೀವಿ ನಮ್ಮ ಇಲ್ಲಿ ನಮ್ಮ ಶಾಮರಾವ್. ಗುರುಗಳ ಇದಾರಲ್ಲ ಅವ್ರ ಧರ್ಮ ಪತ್ನಿ ಅವರು. ಅವರು ಮೇಡಮ್ ನಮಗೆ ಇದನ್ನೆಲ್ಲಾ ಹೇಳ್ಕೊಟ್ಟಿದ್ದಾರೆ ಅವ್ರಲಿಂದ ನಾವು. ಕಲ್ತೀವಿ.
ಹ ಎಷ್ಟು ದಿನ ಹೇಳ್ಕೊಟ್ರು ನಿಮ್ಗೆ.
ನಮಗ ಅವರು ಒಂದು ವಾರಗಳ ಕಾಲ ಹೇಳ್ಕೊಟ್ಟಿದ್ದಾರೆ. ಹಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಏನೋ.
ಏನೋ.
ಹಸ್ತ್ರ ಸಂಚಲನಸ್ಥಾನ.
ಹ್ಮ ಮತ್ತೆ.
ಹಾ ಅದು ಏನಪ್ಪಾ ಅಂದ್ರ ನೀವು ಕುದುರೆೆ ತರ ಕುದುರೆೆ ಓಡುವ ಕುದುರೆ ಹೆಂಗಿರುತ. ಅಂಗತಿಗೆ ನಿಲ್ಬೇಕ ನೀವು ಬ ಎಡಗಾಲು ಮುಂದಿಟ್ಟು ಬಲಗಾಲನ್ನು ಹಿಂದಕ್. ಚಾಚಿ.
ನೀವು ಗೋ ನನ್ನ ಮ್ಯಾಗ ಎತ್ತಿ ಹಿಂಗ ಇದು ಮಾಡೋದು ಇದು. ಯಾಕ ನೀವೇನು ಮಾತಾಡತಿಲ್ಲಲ್ಲ. ಹ ಹಲೋ. ಹಲೋ ಬಸವರಾಜ ಅವ್ರೇ ಮಾತಾಡ್. ಲ್ರಿ ನೀವ್ ಏನ ಮಾತಾಡ ಮಾತಾಡವಲ್ರಿ ನೀವು. ಯಾಕ ನಿಮ್ ಮಾತಾಡ ಇಷ್ಟಾರ ಐತಿ ಏನ್ ಇಲ್ಲ ಅದನಾರ ಹೇಳ್ರಿ.
ಕೇಳಿಸ್ತಾ ಇಲ್ಲ.
ಕೇಳಿಸಕತೈತಿ ನಿಮ್ ಮಾತಾಡಿ ಆಶ್ಚರ್ಯ ಐತಿಲ್ಲ. ನಮ್ ಸಿದ್ಧಾರ್ಥ ಬೋಧಿ ಅವ್ರು ಎಲ್ಲಿ ಹೋದ್ರು ಸಿದ್ಧಾರ್ಥ ಬೋಧಿ ಅವ್ರ ಇಲ್ಲ ಅಂದ್ರೆ ನಮ್ಗ ಇಲ್ಲಿ ಬಾಳ ತೊಂದ್ರೆ ಆಗುತ್ತ. ಹ
ಓ ಇಲ್ಲೇ ಇದ್ದಾನ್ ನೋಡು ಅವನು.
ಸಿತಾರ್ ದು ಮೋದಿ ಸಿದ್ದಾರ್ಥ್ ಮೋದಿ.
ಇಲ್ಲೇ ಇರ್ತಾನ
ನೀವು ಎಲ್ಲೂ ಹೋಗ್ಬಡ್ರಿ ಯಾಕಂದ್ರೆ ನಮ್ಗೆ ನಿಮ್ಲಿಂಗ.
ವ್ಯಾಲ್ಯಾವು
ಹಲೋ
ಊಟ
ನಾಳೆ ನಾಳೆ ಏನಪ್ಪಾ ಅಂದ್ರೆ. ನಾಳೆ ಸೋಯಾ ಬೀನ್ ಮಾಡ್ಬೋದ್ ನೋಡ್ರಿ ಅವರು. ನಾಳೆ